ಹ ಏನ ಇಲ್ ನೋಡ್ರಿ ಜಾರ ಮಲ್ಕೊಂಡೆನ್ ಇನ್ನ.
ಹೌದ್ರಿ ಟೈಮ್ ಆಗೇತ್ತದ್ದೊಳ್ಬೇಕಕ್ ಇಲ್ರರಿ.
ಅಯ್ಯೋ ಅಪ್ಪಾ ನಿನ್ನೆ ಸ್ವಲ್ಪ ಎಕ್ಸರ್ಸೈಸ್ ಮಾಡಿ ಬಾಳೆ ಮೈ ಕೈ ಎಲ್ಲಾ ನೋವಾಗ್ಬಿಟ್ಟದ್ರಿ ಇವತ್ತ ಎದ್ದು ಹೋಗೋದ್ಗ್ಲಿಲ್ಲಾ.
ಹೌದ್ರಿ ಫಸ್ಟ್ ಫಸ್ಟ್ ಈಗ ಏನಾದ್ರು ಎ. ಅಷ್ಟ ಮಾಡ್ತೀವಲ್ರರಿ.
ಒಂದೇ ದಿನಕ್ಕ ಒಮ್ಮಲ್ಗೆ. ಹೆವಿ ಎಕ್ಸಸೈಜ ಆಗಿಬಿಟ್ಟದ್ರೆ ಅದು ಏನ. ಅದು ಡೈಲಿ ಮಾಡ್ಕೋತಿದ್ರಿ ಏನು ಅನ್ಸಲ್ರರಿ.
ಏನು ಅನ್ಸಲ್ಲರದು ನಾವ ಯಾವತರ ಒಂದಿನ ಮಾಡ್ತೀವಲ್ಲಾ ಕಾಲ್ ಎತ್ತಲ್ರಿ ಮೈ.
ಕಾಲಕ್ಕೆ ಹರ್ಲಿತ ಹೇಗ ಈಗ.
ನಿಜ್ ರಿ ಕಾಲ ಇತ್ತಲ್ಲ ನನಗಂತ್ರೂ ಸುಸ್ತ. ಸುಸ್ತಾಗಿ ಬಿಡ್ತದ ನೋಡ್ರಿ ಯಾಗಾದ್ರ ನ ಹಂಗ ಮಾಡ್ನಂದ್ರೆ.
ಈಗ ಹೋಗಿ ಈಗ ಬಿಸಿ ಬಿಸಿ ನೀರ್ ಜಾಕ ಮಾಡ್ತಂದ್ರೆ ಸ್ವಲ್ಪ ಆರಾಮಾಗಿ ಬಿಡ್ತಾರೆ. ಅನಸ್ತದ ರೀ ಸ್ವಲ್ಪ.
ಹಾ ರೀ.
ಹಿಂಗೆ ಕುೂಂತೇವ ಅಂದ್ರೆ ಮೈ ಕೈಯ ಎಲ್ಲ ವಜ್ಜ ಆದಂಗ ಅನ್ಸ್ ಬಿಡ್ತೇತ್ರಿ.
ನಿಜ ರೀ ನಿಜ ರೀ ಹ್ಮ.
ಅಲ್ರರಿ ಆಕ್ಚುಲಿ ಡೇವಿ ಅದು ಯೋಗ ಮಾಡ್ಬೇಕ್ರೀ ದಿನ ಅಟ್ಲೀಸ್ಟ್ ಒಂದ್ ಹನ್ನೊಂದ್ ಸೂರ್ಯನ. ನಮಸ್ಕಾರ ಹಾಕ್ಬೇಕಂತ್ರಿ.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
ನಮ ಹನ್ನೊಂದು ಹಾಕ್ಬೇಕಂತ್ರರಿ ಹನ್ನೊಂದು ಒಂಬತ್ತು. ತ್ತು ಐದು ಹಾ ರ ಅ. ಮಿನಿಮಮ್ ಮಿನಿಮಮ್ ಐದರ ಸೂರ್ಯ ನಮಸ್ಕಾರ ಆಗಿದೆ ಅಂದ್ರ ನಮ್ ಬಾಡಿ.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
ನಾರ್ಮಲ್ ಇರ್ದದಂತ ರಿ ಎಕ್ಸಸೈಜ ಮಾಡ್ಬೇಕು ಡೈಲಿ ಅಂತಾರೀ.
ಹಾ ನೋಡ್ರಿ ನನಗ ಅಷ್ಟು ಬರಲ್ರಿ ನನ್ಗ
ಹಾ ರೀ
ಹಾ ಮತ್ತೆರಿ ನನ್ಗ ಜಾಸ್ತಿ ಶವಾಹಾಸನ ಬರ್ತದ ನೋಡ್ರಿ
ಸಾ ಸರ್ ನ ಅದೇ ಫೇವ್ರೇಟ್ ಎಲ್ಲಿ ನಿಮ್ಗೆ ಹಾಸನ್ ನೋಡಕ
ಹಾ ಇಲ್ಲರಿ ಅದು ಒಂದೇ ಬಗಟ್ಟು ಮಾಡಕಬಿಟ್ಟೀನಿ ಹ ಆರಾಮ್ ಚಲೋ ರಿ ಮಕ್ಕೋಳೋದು
ಹಾ ರೀ ಅದ ಯಾವಾಗ ಗೋತ್ತನ್ರಿ ಎಲ್ಲಾ ಎಕ್ಸಸೈಸ್ ಆದ್ಮ್ಯಾಲ ಶವಾಸನ ಮಾಡ್ಬೇಕರೀ ಅದೊಂಂತರಾ ಬಾಡಿಗ್ ಬಾಡಿಗ್ ರಿಲೀಫ್ ಅದಂಗ ಆಗ್ತದ್ರಿ
ಹಾ ನಿಜಾ ನೋಡ್ರಿ
ಹಾ ರೀ ಅದ ನೋಡ್ರಿ ಯಾವಾಗ್ಲೂ ನೀವ್ ಎಕ್ಸರ್ಸೈಜ ಮಾಡ್ಸ ಟೈಮ್ನಾಗ್ರಿ ಫಸ್ಟ್ ಈಗ ಅಹ ನಿಂತು ಮಾಡ್ತೀವಲ್ರರಿ ಏನ್ ಆಸನಗಳವಲ್ಲ ಅವೆಲ್ಲಾ ನಿಂತ್ ಹೆವಿ ಎಕ್ಸಸೈಸ್ ಆದ್ಮೇಲೆ ಕುಂತ್ ಮಾಡ್ಸ್ತಾರಿ ಕುಂತ್ ಮಾಡ್ದ್ ಆಸನ ಮುಗಂದ ಮಲ್ಕೊಂಡ್ ಮಾಡದ್ ಮಾಡಿಸ್ತಾರ ನೋಡ್ರಿ
ನಿಜಾ ನಿಜಾ ನೋಡ್ರಿ ನಿಜಾ ನಿಜಾ
ಸಿರೀಸ್ ಅದ್ರ ಹಿಂಗೆ ಮಾಡ್ಸ್ಬೇಕು ಯೋಗಾ ಅಂತಹೇಳಿಕೆಶಿದ ರೀ
ಹಾ ಹಂಗೆ ಮಾಡ್ಬೇಕಂತ ರೂಲ್ಸ್ ಇರತ್ರಿ ಬಟ್ ಆದ್ರೆ ಬಾಳ್ ಚಲೋ ರಿ ನೆಮದಿ ನೋಡ್ರಿ
ಹೌದ್ರಿ ಈಗ ನಾಳಿಗ್ ಐತಲ್ರಿ ಜೂನ್ ಟ್ವೆಂಟಿ ಒನ್ಗೆ ವಿಶ್ವ ಯೋಗ ದಿನಾಚರಣೆ ರೀ
ಜೂನ್ ಟ್ವೆಂಟಿ ಅನ್ರಿ ನಡಿರಿ ಎಲ್ಲಾರೂ ಕಲ್ತ್ ಮಾಡ್ಕ
ಅಲ್ರಿ ನಮ ಕೆಂಭಾವಿ ದಾಗ ಮಾಡ್ತಾರಲ್ರರಿ ಅವ್ರ ಯಾರ ರವಿಶಂಕರ್ ಗುರಜಿನ್ ಕರಸ್ತಾರೀ ವರ್ಷ ಕರಸಿ ಅದು ಇವಾಗ ನಮ್ ಕೆಂಬಾವಲ್ಲಿ ಬ್ಯಾಚಸ್ ಮಾಡ್ಲಿತಾರಿ ಇಷ್ಟು ಜನಕ್ ಅಂತ ತಗೊಂಡು ಕಂಪಲ್ಸರಿ ಬೆಳಿಗ್ಗೆ ಆರರಿಂದ ಎಂಟರ್ ತನ ಎಷ್ಟು ಐದರಿಂದ ಏಳ ತನ ರೀ ಮತ್ ಇವ್ನಿಂಗ್ ಐದರಿಂದ ಏಳ ತನ ರೀ
ಅದು ಇಲ್ಲಿ ಇಲ್ಲಿ ಹೇಳಕತ್ತೀರಿಲ್ರರಿ ನೀವು ಅ ಅಂದ್ರೆ ಕೆಂಬಾವಿದಲ್ಲಿ ಅದು ರೇವಣ್ ಸಿದ್ದಪ್ಪ ಗುಡಿಯಲ್ಲಿ
ಹಾ ರೀ
ಅಲ್ಲೇ ಏನ್ರರಿ
ಅಲ್ಲಲ್ರರಿ ಹೇಮ ರೆಡ್ಡಿ ಕಲ್ಯಾಣ ಮಂಟಪ ಐತಲ್ರರಿ
ಹಾ ಹಾ ಹಾ
ಹ ಆ ಕಲ್ಯಾಣ ಮಂಟಪದಾಗ ಯಾಕಂದ್ರ ಅದು ಮಂದಿ ಜಾಸ್ತಿ ಜನ ಬರ್ತಾರಲರಿ ಕುಂತ್ ಮಾಡಕ್ ಜಾಗ ಸ್ಪೇಸ್ ಬೇಕ್ರಿ ಒಂದ್ ಸ್ವಲ್ಪ ಅವ್ರಿಗೆ ಅಲ್ಲಿ ಅವ್ರಿಗೆ ರವಿ ಶಂಕರ್ ಗುರುಜಿ ಸರ್ ಕುಂದ್ ಮಾಡ್ಲಿಕ್ಕೆ ಮೇಲ್ಗಡೆ ಸ್ಟೇಜ್ ಇರ್ತದೆಲ್ರಿ ಅವ್ ಸ್ಟೇಜ್ ಮಲ್ಲಿ ಕುತ್ ಮಾಡ್ತಾರ ನಾ ಒಂದಚೂರ ಕೆಳಕ ಕುಂತ್ ಮಾಡೊದ್ರಿ ನಾವ್ ಅದು ಏನದು ಯೋಗ ಮ್ಯಾಟ್ ಆದ ಅದೆಲ್ಲ ತಗೊಂಡ್ ಹೋಗ್ಬೇಕ್ರಿ ಅವ್ರಗ್ ಅವಾಗ ಬರೀ ಒಂದದಿನ ಹೋಗ ಕಿಶನ್ ಜೂನ್ ಟ್ವೆಂಟಿ ಒನ್ಗರ ಮಾಡ್ಬರಮ್ಮ ಯೋಗ ರೀ ಅರ್ ಅಲ್ಲಿ ಹೋಗಿ ಬರ್ತೀರಿ ನಾ ಇನ್ಫಾರ್ಮ್ ಮಾಡ್ತೀನತ ನಿಮ್ಗೆ ಸರಿ ಸರಿ ರೀ ಬೆಳಿಗ್ಗೆ ಐದ್ ಗಂಟೆಯಿಂದ ಏಳ ಗಂಟೆ ನೋಡ್ರಿ ನೆನಪ ಇಟ್ಕೋರಿ
ಬೆಳಿಗ್ಗೆ ಐದು ಗಂಟೆಯಿಂದ ಬೆಳಿಗ್ಗೆ ಬೆಳಿಗ್ಗೆ ಐದಕ ರೀ ಯಪ್ಪ ಯಪ್ಪ ನಾನ್ ಐದ್ ಗಂಟೆಗೆ ಎದ ಹೋಗಬೇಕಂದ್ರೆ ನಂದ ಏನೋ ಅಂತಾರಲ್ಲ
ಹಾಗಲ್ಲ ಅಂದ್ರೇ ಏನ್ರಿ
ಹ್ಮ ಏ ವಟ್ಟ ಎದ್ದಿಲ್ಲಲ್ರರಿ ಅಷ್ಟ ಇದು ಇಲ್ಲರಿ
ಹೌದ್ರಿ ಅದು ರೂಢಿ ಇರ್ಬೇಕ ಅದು ಏಳು ಗಂಟೆ ನಾವು ಅದ ಎಲ್ಲ ಎಲ್ಲಾ ಟೈಮ್ನಾಗ ಹೇಳದ ಆಗಲ್ಲಲ್ರರಿ ಅಟ್ಲೀಸ್ಟ್ ಅವ ತೊಂದ್ ದಿನಾರಿ ಎದ್ದಕ್ಕೆಶಷ್ಟನ್ ಹೋಗ ಮಾಡ್ ಬರ್ಬೇಕ್ರಿ ಅಷ್ಟೇ
ಹಾ ನಿಜ ರೀ
ಲಿ ಬೇರೆ ಡೇ ಬಂದಿದ್ರೆ ಹಾಲಿಡೇರ ಕೊಡ್ತತಿ ಸಂಡೆ ಬಂದಿದ್ರಿ ಇವಾಗ
ಹಾ ಸಂಡೆ ಬಂದತ್ತ ಚಲೋ ಇತ್ತು ಹೋರಿ ನಿಮ್ದುನು ನಾವ್ ಟಿ ಟೀಚ್ ಮಾಡಕ್ ಹೋಗ್ತಿರಲ್ರರಿ
ಅಲ್ರರಿ ಗೋರ್ಮೆಂಟ್ ಹಾಲಿಡ ಕೊಡ್ತಿದ್ರಿ ಇ ದಿನ ಬಂದ್ರ ಯಾವದರ ಮಂಡೇ ಟ್ಯೂಸ್ಡೇ ಬಂದಿದ್ರ ಅವತ್ ಯೋಗ ಮಾಡಿ ಹಳ್ಳಿ ಆಪೀಸ್ ಮ ಮನೆಗೆ ಹೋಗ್ಬೋದಿದ್ರರಿ ಹನ್ನೆರಡ್ ಗಂಟೆಗೆ ನಾವು
ಹಾಂ
ಅಲ್ಲಾ ಆ ಸಂಡೆ ಬಂದ ಸಲ ನಮ್ಗ ಹಾಲಿಡೇನ ಸಿಕ್ಕಂಗ ಆಗಲ್ರಿ ಕಂಟಿನ್ಯೂ ಸ್ಕೂಲ್ ಆದಂಗ ಆಗ್ತದ ಅಂತೇನ್ರಿ ಮತ್ತ
ರಿ ಅದೇನೋ ಅಂತಾರಲ್ಲ ವರ್ಕ್ ಮಾಡೋವ್ರಿಗೆ ಯಾವ್ದಾದ್ರು ಒಂದ ದಿನ ರಜಾ ಕೊಟ್ರಪ್ಪಾ ಅಂತಂದ್ರೆ ಎಷ್ಟು. ಖುಷಿ ಆಗುತ್ತಾ ಅದೇ ರಜೆನ ಕಸ್ಕೊಂಡ್ರಂದ್ರೆ ಅಷ್ಟೇ ದುಃಖ ಆಗುತ್ತಾ
ಹುಂರಿ ಮತ್ತೊಂದ ದಿನಾ ಬರ್ತಿತ್ತಲ್ಲಪ್ಪ ಅಲ್ಲಿ ಇವ ನಮ್ಗ್ ಸಿಗ್ಲಿಲ್ಲಲ್ಲಾ ಅ ಆದ್ನು ಅಂತ ಅನ್ಸುದ್ರಿ
ನಿಜ ನಿಜ ನಿಜ ಹಾಂ
ಏನ್ ಮಾಡದ್ರಿ ವರ್ಕ್ ಮಾಡೋ್ರಿಗೆ ಅದ ಒಂದಿನ ರಷ್ಟಟ್ ಡೇ ಆಗ ಆಗಿರ್ತ ರೀ
ನೋಡಿರಿ ಇಲ್ರಿ ಎಷ್ಟ ಅಯ್ಯ ನನ್ ರಜಾ ಐತಿ ನ ಅಲ್ ಹೋಗ್ಬೇಕು ನನ್ ಮಕ್ಕಳ ಬೆಲ್ ಹೋಗ್ಬೇಕು ನಾ ನಮ್ಮಮ್ಮ ನಮ್ಮ ಮಮ್ಮಿ ಮನಗ್ ಹೋಗ್ಬೇಕು ಬಟ್ಟೆದಾವ ಬಾಂಡ್ಯದಾವ ಅಂತೇಳಿ ಹ್ಮ್ ಎಷ್ಟ ಇರ್ತೈತ್ರಿ
ಒಂದ್ ವಾರದ ಕೆಲ್ಸ ಎಲ್ಲ ಸಂಡೆನೆ ಕಂಪ್ಲೀಟ್ ಆಗ್ತಾ ನೋಡ್ರಿ ನೀವು ಅವರೆಲ್ಲ ಅನ್ಕೊಂಡಿತಾರ ಎ ಬಿಡಪ್ಪ ಸಂಡೆ ಮಾಡಿದ್ರ ಆಯ್ತು ಸಂಡೆ ಮಾಡಿದ್ರೆ ಆಯಿತು ಅಂತ ಅನ್ಕೊಂಡು ಒಮ್ಮಲ್ಲಿ ಸ್ಟಾಕ್ ಜಾಸ್ತಿ ಇಟ್ಕೊಂಡ್ಬ ಬಿಟ್ರಿತಾರ ಸಂಡೆ ಮಾಡದ ದಿನ ಕೆಲ್ಸಗೋಳ್ರಿ ಅವೆಲ್ಲ ಮುಗಸ್ರಗೆ ಸುಸ್ತ ಆಗಿಬಿಡ್ತಾರ ಇವರು ಈಪ್ಪ ನಾಳೆ ಸೋಮವಾರಲ್ಲ ಸ್ಕೂಲಿಗೆ ಹೋಗ್ಬೇಕಲ್ಲ ಅಂತ ಬ್ಯಾಸರ ಮಾಡ್ಕೊಂಡು ಹೋದಂಗ ಆಕ್ತ ರೀ ಮತ್
ಅಂ ಹಾ
ವರ್ಕ್ ಮಾಡೋರ್ ಹಿಂಗೆರಿ ಯಾವಾಗ ಹಸು ಊಟಿ ಬರ್ತದಂತ ಕಾಯ್ಕೋದ್ ಕೂತ್ ಬಿಟ್ಟಿರ್ತಾರೆ
ನಿಜ ರೀ ಅಪ್ಪಾ ನಾನ್ ಮೊದ್ಲು ವರ್ಕ್ ಮಾಡ್ದಿದ್ನಲ್ಲ ಎಲ್ಲಾ ಕೆಲ್ಸ ಬಿಟ್ಟ ಎಲ್ಲಾ ವರ್ಕ್ ಮಾಡ್ತಿದೆ ನಾವೇನು ಎಷ್ಟ್ ಕೆಲ್ಸ ಮಾಡ್ಬೇಕ್ ಅಷ್ಟು ಪ್ರೋಪ್ಟ್ ಮಾಡಿರ್ತಿವಿ ಒಂದ್ ದಿನ ರಜಾನ ಕಸ್ಕೊ ಬಿಡ್ತಾರಲ್ಲಾ ಬಾಳ ಮೂಡಫ್ ಆಗ್ಬಿಡ್ತದ್ರಿ
ಹೌದ್ರಿ ಹ್ಮ್ ಆಗ್ತವ್ರರಿ
ನಿನ್ಗೆ
ಅದ್ರಗ ಸುಮ್ ಮನಂದು ಮಾಡ್ಕೊಂಡ್ ಮನ್ಯಾಗ ಇದು ಅಂದ್ರೆ ಏನು ಇಲ್ಲಾರ ಅವಾಗಾ ಅವಾಗ ಮಾಡಿ ಕೆಲ್ಸ ಸ್ವಲ್ಪ ಮಧ್ಯಾಹ್ನ ರೆಸ್ಟ್ ಅದ್ರ ಸಿಗ್ತದ ನಾವ್ ಎಲ್ರ ಹೊರಗ್ ಹೋದ್ವಿಂದ್ರೆ ಮುಗಿದತ್ರು ಮುಂಜೆ ಹೋದ್ರ ಸಂಜೆ ಏನು ರಸ್ಟ್ ಎಲ್ಲಂಗ ಕೆಲ್ಸ ಆಗ್ತದಲ್ಲ ಯಾವಾಗರ ಮನೆ ಹೋಗಿ ಇಲ್ಲಿ ಯಾವಾಗ್ರ ರೆಸ್ಟ್ ಮಾಡ್ಲಿ ಅಂತ ಅನಸ್ತ್ರಿ
ಹಾಂ ಹಾಂ ಬರಾಬ್ಬರಿ ಅಂದೇರಿ
ಕಂಟಿನ್ಯೂ ಕೆಲ್ಸ ಮಾಡ್ದ್ ಇಟ್ಕೊ ಬರ್ದು ಮತ್ತೇನ್ರೀ ಸ್ವಲ್ಪ್ ಗ್ಯಾಪ್ ಗ್ಯಾಪ್ ಇತ್ತು ಅಂದ್ರ
ಹಾ ಯಾವಾಗ್ರೀ ಜೂನ್ ಟ್ವೆಂಟಿ ಒನ್ ಅಲ್ರಿ
ಹಾಂ ಜೂನ್ ಟ್ವೆಂಟಿ ಒನ್ ನೋಡ್ರಿ ಅವತ್ ಶ್ವ ಯೋಗ ಗುರು ಆದಂತ ನಮ್ ಕೆಂಬವಿಗೆ ಅವರು ಶಂಕರ ಗುರುಜಿ ಅಂತ ಬರ್ತಾರ ರಿ
ಹೌದ್ರಿ
ಅವ್ರು ಹೇಳ್ಕೊಡ್ತಾರೆ ಯೋಗ ಆದ್ರೆ ಅದು ಅವತ್ತೊಂದ ದಿನ ಮಾಡಿದ್ ಅಂದ್ರೆ ಅದು ಸರ್ಟಿಫಿಕ ಕೆಟು ಕೊಡ್ತಾರೀ ಅದು
ಒಂದೇ ದಿನದಾಗ ಮಾಡಿದ್ರ ಸರ್ಟಿಫಿಕೇಟ್ ಕೊಡ್ತಾರ ಅಂತ್ರಿ?
ಹಾ ಆ ರಿ ಅದು ಒಂದ ಹ ಮೊದ್ಲು ಎಲ್ಲಾ ಬ್ಯಾಚಸ್ ಗಳು ಅವಲ್ರಿ ಅವ್ರ್ದಲ್ಲಾ ಕಂಪ್ಲೀಟ್ ಆಗಿರ್ತಲ್ರರಿ ಬ್ಯಾಚ್ಗಳು ಅವ್ರಗ್ ಸರ್ಟಿಫಿಕೇಟ್ ಕೊಡ್ತಾರಿ ಅವತ್ತ.
ಹ ಹೌದ್ರಿ ಹ ವಟ್ ಅವ್ರಿಗೆ ಕೊಡ್ತಾರಲ್ಲ.
ನಮಗಿಲ್ಲ ರೀ ಒಂದ ದಿನ ಮಾಡಿದಾವ್ರಿಗೆ ಇಲ್ಲ. ನಾವ್ ಬೇಕಿದ್ರ ಅವತ್ ಒಂದಿನ ಹೋಗಿ ಯೋಗ ಮಾಡ್ತೀನಿ ಅಂದ್ರ ಮಾಡ್ಬೋದ್ರಿ ಅಷ್ಟ. ಅವ್ರ ಜೊತೆಗೆ ಸೇರಿ
ಹಾ.
ಅದು ಯೂಸ್ನು ಅದ ಅಂತ್ರಿ ಇವ್ರಿಗೆ ನೀವ್ ಮುಂದೆ ಬೇಕಿದ್ರೆ ಎಲ್ಲಾದ್ರರು ಮಕ್ಳಿಗೆ ಬೇರೆದವ್ರಿಗೆ ಯಾರಿಗಾರು ಯೋಗ ಹೇಳ್ ಕೊಡ್ತೀನಿ ಅಂದ್ರ ಅದ್ ಸರ್ಟಿಫಿಕೇಟ್ ತೋರ್ ಅಂದ್ರ ಇವ್ರು ಇವ್ರ ಕಡೆಯಿಂದ ಟ್ರೈನಿಂಗ್ ತೊಗೊಂಡ್ ಬಂದಾರ ಇವ್ರಿಗ ಪರ್ಮಿಶನ್ ಕೊಡ್ಬಹುದು ಯೋಗ ಮಾಡ್ ಇಲ್ಲಿಕಂದ್ರೆ ಯೋಗ ಮಾಡ್ಸರ ಅಂತ ಬಾಳ ಬೆನಿಫಿಟ್ ಅದಾರೀ ಅಲ್ಲಿ ಹೋಗ್ಬಂದ ಬಾಳ ಬಾಳ ಚೇಂಜಸ್ ಆಗ್ಯಾರಂತ್ರಿ. ಆ ಗುರುಜಿ ಆಶೀರ್ವಾದ ಏನೋ ಗೊತ್ತಿಲ್ಲ ನಮ್ ಸಾವಿತ್ರಿ ಮೇಡಮ್ ಅವರ್ ಗೊತ್ತಲ್ರಿ ನಿಮ್ಗ?
ಹಾ ಗೊತ್ರಿ.
ಆ ಸಾವಿತ್ರಿ ಮೇಡಮ್ ಅವರ್ದು ಸ್ವಲ್ಪ ಏನೋ ಅವ್ರ ಮೊದ್ಲ ಯಾವಾಗ್ಲೂ ಒಂಥರ ನೆಗೆ ಟಿವ ವಿಚಾರನೆ ಮಾಡ್ತಿದ್ರಿ.
ಹಾ
ಒಂತರಾ ಇರ್ತದ್ರಿ ಅಲ್ಲಿ ಏನ್ ಯೋಗಾದು ಮಾಡ್ ಬಂದ್ರ ಅಲ್ರಿ ಒಂದ್ ಸ್ವಲ್ಪ ಅವ್ರದ್ದು ಪರಿವರ್ತನೆ ಆಗ್ಯಾದ್ರಿ ಬಹಳ ಚೇಂಜಸ್ ಆಗ್ಯಾರೀ ಅವ್ರ ಮೇಡಮ್ಮೊರು.
ಹೌದ ಅಲ್ರಿ.
ಮತ್ತ ಎಷ್ಟೋ ಮಂದಿಗಿ ಹಾ ರೀ ಏನೋ ಒಂತರ ಅ ಮೊದ್ಲ ಓನ್ ತರ ಇದ್ದೋರು ಸ್ವಲ್ಪ್ ಪಾಸಿಟಿವ್ ಎನರ್ಜಿ ತಗೊಂಡ ಬಂದು ಬಾಳ ಉತ್ಸಾಹದಿಂದ ಕೆಲಸ ಮಾಡ್ತಾರ ಬಾಳ ಆಕ್ಟಿವ್ ಇರ್ತಾರ ನೋಡ್ರಿ ಇವ್ರು ಕೆಲ್ಸ ಮಾಡಕ್ ಒಟ್ಟ ಬ್ಯಾಸರ ಮಾಡ್ಕೊಲ್ರಿ.
ನೋಡ್ರಿ ನಾನು ಒಂದಿನ ನಾನು ನಾನು ಮದ್ ನಾನು ಮೊದ್ಲು ಭಾಳ ಅಂದ್ರೆ ನೆನಪಿನ್ ಶಕ್ತಿ ಬಾಳ ಐತ್ರಿ ಇವಾಗೆಲ್ಲಾ ನೆನಪಿ ಶಕ್ತಿ ಹೋಗ್ಬಿಟ್ಟದ್ರಿ ಯಾವಾಗ ಡೆಲಿವರಿ ಆಯ್ತಲ್ಲಾ ಡಿಪ್ರೆಷನ್ ಆಗ್ಬಿಟ್ಟಿನಲ್ಲ ಸ್ವಲ್ಪ ಅದೇನಂತಾರ ಒಟ್ಟಾ ತಲೆಗ ಏನು ಉಳ್ಯನೇ ವಲ್ತ್ರಿ ಎಲ್ಲಾನು ನಾನು ಮಾಡ್ತಿನ್ರಿ.
ಅಲ್ ಅಟ್ಲೀಸ್ಟ್ ನಿಮ್ ದೂರ ಅಟ್ಟ ದೂರ ಹೋಗಿ ಮಾಡದಾಗಲ್ಲ ಅಂದ್ರ ಮನ್ಯಾಗೆದ್ದು ಒಂದ ಆರ್ ಗಂಟೆಗ್ ಏಳ್ತಿರಲ್ರಿ ಒಂದ ಅರ್ಧ ತಾ ತಾಸ ಮಾಡ್ರಿ ಸಾಕು ಆರಿಂದ ಆರುವರಿ ತನ ಮಾಡಿದ್ರ ಮತ್ತ ನಿಮ್ ಏನೋ ಅದು ಒಂಥರ ಡೇ ಬೈ ಡೇ ನೀವ ಸ್ಟಾರ್ಟಿಂಗ್ ಒಂದ್ ಸ್ವಲ್ಪ ಏಳದು ಕಷ್ಟ ಆಗ್ತದ ಒಂದ್ ವಾರ. ಅಲ್ಲಿ ತನಾ ನೀವ್ ಒಂದ್ ವಾರ ಎದ್ದ್ ಬಿಟ್ ಬಿಡ್ರಿ ಮುಂದ್ ಕಂಟಿನ್ಯೂ ತಾನೇ ಎಚ್ಚರಾಗ್ತರ್ಯಾ. ಗಂಟೆಗ್ ಯೋಗ ಮಾಡ್ಬೇಕಲ್ಲ ಅಂತ ಅನಸ್ತದ್ ಮತ್ ನಿಮ್ಗ ಆದಷ್ಟು ಹತ್ತ ಹತ್ತು ಹದ್ನೈದ ನಿಮಿಷ ಅಷ್ಟೇ ಮಾಡ್ರಿ ಬಾಳತನಾನೂ ಮಾಡ್ಬೇಡ್ರಿ.
ಹಾ ಹಾ ರೀ
ಹ್ಮ್ ಹ್ಮ್ ದಿನ ಮಾಡ್ಕೋತ್ ಬಂದ್ರ ಚೊಲೋರಿ ಏನು ಅನ್ಸಲ್ಲರಿ.
ನಿಜಯ
ಹೆಲ್ದಿ ಆಗ ಇರ್ತೀವಿ ನೆನ್ಪಿನ ಶಕ್ತಿನೂ ಹೆಚ್ಚುತ್ತೆ ಬಾಳ ಯೂಸ್ ಅದ ರೀ. ಆಕ್ಚುಲಿ ನಮ್ ಇಂಡಿಯಾಕ್ ಯೋಗಾನ ಮೋದಿ ಅವ್ರ ಏ ಹಾ ಇದ ಏನು ಪರಿಚಯ ಮಾಡ್ಕೊಟಾರಲ್ಲಲ್ರಿ ಅದನ್ನ ಹಂಗೆ ನಾವ್ ಮಾಡ್ಕೊತ ಹೋಗ್ಬೇಕ್ರಿ ಯಾವೂನ್ನು ಆ ಆರೋಗ್ಯ ಅನಾರೋಗ್ಯನ ಉಂಟಾಗಲ್ರಿ ಚಂದಾಗಿ ಯೋಗ ಮಾಡ್ದೇವ ಅಂದ್ರ ದಷ್ಟ ಪುಷ್ಟಾಗಿ ಚಂದಾಗಿ ಇರ್ತಿವ್ರೀ. ಸುಸ್ತನದ್ ಇರಲ್ಲ ಏನ ಇರಲ್ಲ ಒಂತಥರ ಆಕ್ಟಿವ್ ಆಗಿರ್ತಿವ ನೋಡ್ರಿ. ನೀವ್ ನೋಡ್ರಿ ಅವ್ರು ಯೋಗ ಮಾಡೋರು ನಾನೇ ಅನ್ಸುದ ಅವರು ಈ ಏಜ್ನಾಗು ಹಿಂಗಾರಂದ್ರ ನಾವವು ಈಗ ಟ್ವೆಂಟಿಫೈವ್ ತರ್ಟಿ ಇರ್ ನವ್ ಹ ಹೆಂಗ ಅದವಲ್ಲಪ್ಪ ಅವ್ರ ಮುಂದ ಅಳಿ ಮುದಿಕ ಆಗವ ಅನಡ್ತನ್
ನಿಜ ರೀ ನಿಜ ರೀ ಹಾ ನಿಜ ರೀ ಹ್ಮ
ಏನು ಹೇಳಲ್ರಿ ನೋಡಮ್ಮತ್ರಿ ಆದಷ್ಟು ಅವಾಗ್ನಿಂದ ನಾನು ಒಂಚೂರು ಡೈಲಿ ಅದನ್ನ ಹಾ ಬಿ ಆ ಮಾಡ್ಕೊಬೇಕಂತ ಅದಾರಿ
ಹ್ಮ ನನಗ ನನ್ಗೆ ಹೇಳ್ರಿ ನೀವ್ ಏನಾದ್ರೂ ಫೋನ್ ಹಚ್ಚಿದೀರಪ್ಪಾ ಅಂತಂದ್ರೆ
ಮೊಬೈಲ್ ಮುಂದ್ ಇಟ್ಕೊಂಡ್ ಮಾಡದ್ರಿ ಮತ್ತೇನಾ ಹಾ ರ ಅಲ್ಲಿಗಲ್ಲಿ ಯಾಕ ಹಾ ರೀ ಅಲ್ಲಿ ದೂರ ಹೋಗಿ ಕಲದ ಆಗಲ್ರಿ ನಮ ಅಟ್ಲೀಸ್ಟ್ ಮನೆ ಮುಂದೆ ಇಲ್ಲಿ ಮೊಬೈಲ್ ಇಡ ಮುಂದ ಅದದು ನೋಡ್ಕೋತ ಎಕ್ಸರ್ಸೈಸ್ ಮಾಡ್ಕೋತ ಕುಂದ್ ಬಿ
ಹ ಚಲೋ ರರಿ ಅದ ಒಂಂತರ ಮಾಡ್ಬೇಕೇರಿ ಬಾಳ ಚಲೋ ಎಷ್ಟು ಎಷ್ಟು ಫ್ರೆಶ್ ಆಗ್ತಿ ಗೊತ್ತ ಮನುಷ್ಯ ಮಾಡಿದ್ರಪ್ಪಾ ಅಂತಂದ್ರೆ ಬಹಳ ಫ್ರಶ್ ಮನುಷ್ಯ ನನ ನೀ ಫೋನ್ ಹ ಚ್ಚಿ ನೋಡ್ಬೇಕೇರ ನೋಡ್ರಿ ಪಕ್ಕಾ ಫೋನ್ ಹಚ್ಬೇಕಕ್ ನೋಡ್ರಿ
ಏ ಗ್ಯಾರಂಟಿ ಹಸ್ತತಿನ್ ತಗ್ರರಿ ನಂಗ್ ಹೋಗದ ಅಲ್ಲ ಅಂದ್ರೆ ಮೊಬೈಲ್ ನ ಹಂಗೆ ನೋಡ್ಕೊಂಡ್ ಕಿಷ್ಟ ಮಾಡಮ ಅಂತ ಆಯ್ತ್ರಿ
ಹಾ ರೀ ಹಗೆ ಮಾಡ್ಂತ್ರಿ ಸರಿರಿ ಮತ್ತೆ ಸ್ನಾನ ಅದು ಮಾಡ್ರಿ
ಸರಿ ರರಿ ಮೇಡಮ್ ಜಾಕ ಮಾಡಿ ಬಂದ ಹಾತೇನಂರಿ ಮತ್ತ
ಹ್ ರರಿ ಹಾ ರೀ ಹರಿರಿ ಇಡ್ಲಿರಿ
ಹಾ
ಅಲ್ಲಲ್ಲ